ಕೇಳತದವ್ವ. ಹಲೋ
ಹಲೋ
ಕೆಳಸಲಾಗ್ಯದ ನೋಡವಾ.
ಹಲೋ
ಹಾಂ ಈಗ ಕೆಳಸ್ತದ ನೋಡು.
ಆ ಏನ್ ಮಾಡಗತೀರವ್ವ. ಹಲೋ ಕೇಳ್ತಲ್ಲೋ ಹ್ಮ ಹೇಳ್ ಹ್ಮ್ ಹ್ಮ್ ಏನ್ ಮಾಡಕತ್ರಿವ್ವ ಅಂದೆ.
ಏನ್ ಮಾತಾಡ್ ನಿನ್ ಜೊತಿ ಫೋನ್ಯಾಗ್ ಮಾತಾಡಕತೀನಿ.
ಏ ಒ ಊಟಾ.
ಊಟ ಆ ಉಪವಾಸ ಹಾಕ್ಯಳ ನಮ್ಮತ್ತಿ.
ಅಯ್ಯ ಯಾಕ ಉಪಾಸ ಹಾಕ್ಯಳ ಅವ್ ಎಲ್ಲ ಅತ್ತಿಗೆ ಬೇದ್ ಉಣತೀರಿ ಉಪಾಸ ಹಾಕ್
ತರಿ ಉಪಾಸ್ ಹಾಕ್ತಾಳ ಉಣಬಾಡ ಹೇಳ್ಯಾಳ ಅದಕ್ ಊಟ ಮಾಡಿಲ್ಲ
ನೀನೇ ಹುಟ್ಟಿದ್ದೈತಿ.
ನನಗ ಸ ಆಗ ಉಂಡಿದ್ದೆ ಉಂಡಿನಿ ಆಗ್ಯಾಳ ಮಧ್ಯಾಹ್ನ ಊಟ ಉಂಡಿನಿ.
ಹ್ಮ್
ಊಟ ಆಗ್ಯದ ನಿಮ್ದು.
ನಾನು ಮಾಡ್
ನಾನು ಮಾಡಿದ್ನ್ವ ಹಿನಾ ಈಗ್.
ನೀನು ಮಾಡಿದಿಲ್.
ನಂದು ಆಗ್ಯದ ಊಟ.
ಹ್ಮ ಏನ್ ಸಮಾಚಾರ
ಏನಿಲ್ಲ ನೋಡು ಸಮಾಚಾರ ನೀನೇ ಹೇಳ್ಬೇಕು.
ನೀನೆ ಹೇಳಬೇಕ.
ಹಕವಾ ನೀನೆ ಹೇಳವ ಅದೆಲ್ಲಾ ಹೇಳಕಲ್ ಕಳ್ ನೀನೆ ಹೇಳ. ಹ್ಮ್ ಎಲ್ಲಾರೂ ಆರಾಮ್ ಅದರಲ್ಲ ದೊಡವರು ಅವ್ರು.
ಹ್ಮ ಎಲ್ಲಾರ ಅರಾಮ ಅದ ಅರಾಮ
ಎಲ್ಲಾರ ದೊಡ ಆರಾಮದಾರ ಎಲ್ಲಾರ ಕ ಮಾಡೋಕತ್ತೀವು
ಇಲ್ಲಯ ಕೊಳ್ಳು ಇ ಮಾಡಕತಿನತ್ತಾಯ
ಸ್ವಲ್ಪ ಮಳೆ ಬರ್ತಾವ ಇ ಕುೂಂತಿದ್ನಯ ವಾತಾಟ್ಯನ ಇಟ್ರೈತಿ ಬುಡ್ಕಂದದ ಇ ಇಟ್ಟ ಅಂತಡಾಕತಿನ್ ನೋ
ಗಾನ. ಕೆಲ
ಎಲ್ ಓಚಕ್ ಬ ಆಗಡಿ ಒಚಕ್
ಸ ರೆಡಿಮೇಡ್ಡಾಕನ ಡವಾ ಏಸ ಎಏಷ್ಟ ಚಲಕ್ಕೆ ಕೂಡ
ಸ್ವಿಲ್ಲತಾವನ್ತಾವ ಏನ ದಂಡದನ ಬಡ್ತನ ಇವ ಹ ಎಪ್ಪಾ ಆರಾಮಲ್ಲ
ಹ್ಮ ಆರಾಮಿದೀ
ಯ ಮತ ಸಮಸಚಾರ
ಮತ್ತೇನಿಲ್ಲ ನೀನ್ಗೆ ಹಳ್ಬೇಕು
ನೀನ್ ಹೇಳುವ ನಾ ಏನ್ ಹೇಳಿ
ನ ಏನು ಹೇಳುವ
ಹಾ
ನಾ ಏನ್ ಹೇಳುವ
ನೀವ ಹೇಳ್ಬೇಕಕ್ೋಡರು
ಬರ ನಾವ ಹೇಳ ಅಂದ್ರ ನಂಗಜ್ಜನ್
ನಂಬಲ್ಲಿ ಏನು ಸಮಮಾಚಾರಲ್ಲ
ಯಾಕ
ಹಕಲಲ್ಲ ಹತ ಹ್ಮ್ ಮಳಿ ಹಾಗದಾನ
ಮಾಡ ಅದು ಕತ್ತದಾವ ಅದಕ್ಕ ಸ್ವಲ್ಪ ಒಚ್ಚಿಟ್ರೈತೆಂತ ಇದು ಮಾಡಕತ್ತನ ನೊಡಮ್
ಹ್ಮ ಮಾಡ ಹೋದರು ಇಲ್ಕಂದ್ರೆ ಎಲ್ಲಾ ಕುಳ್ಳ ಹೋಗಿ ಆಂಬ್ಲಿಿಯತ್ರ ನೋಡಿ ಮತ ಪೈ
ಅದೇ ನಿನ್ ಮಗ್ಗೆ ಹೆಂಗಾರ ಮಾಡಿ ರೆಡಿ ಮಾಡುವ
ಮಾಡವಾ ಏನ ಆರಾಮ್ ರೆಡಿ ಏನರಾಮ್ ಮಾಡ್ರಿ ರೆಡಿ ಮಾಡ್ರಿ
ಹ್ಮ್ ನ ಮಾಡ್ಬೇಕ ನೋಡ
ಎಲ್ಲಿಗರ್ ಅಣ್ಣಾರ್ ಪೋನ್ ಹಚ್ಚಿದ್ರು ಬರ ಈ ಮನೆ ನೋಡಕೊಂಡ ಹಿಂಗ ಊಗ ಅಂತ ಅಂದ ಒಬರು ಣ್ಣ ಮಾತು ಬರಾಮ ತಗೋ ಅಂತೇಳಿದೆೆ
ಹ್ಮ್ ಹ್ಮ್
ಹ್ಮ್ ಎಷ್ಟ್ ಜಿನ ಹೋಗ್ಯಾರಮ್ಮ
ಎಷ್ಟ್ ಜನ ಹೋಗ್ಯಾರವ ಒಂದ್ ಐದಾರ ಮಂದ ಒಂದ್ಐದಾರ ಮಂದ ಹೋಗ್ಯಾರ
ಹ ಸೈಕಲಮೀಟರ್ದ ಹೋಗ್ಯರಾನ ನ ಕಾರ್ ತೊಂಡ ಹೋಗ್ಯರ ಕಾರ್ ಎಷ್ಟಾನ ಈ ಕಾರ್ ಬಡಿಗೆ
ಮಾರ್ವಾಡಿಗೆ ಎರಡ್ ಸಾವಿರ ಏನಂದ್
ಬಡ
ಹ್ಮ್ ಹ್ಮ್
ಹ್ಮ್ ಅರಾಮದರಿ ಹ್ಮ್ ಆರಾಮವಾ
ಹ್ಮ್ ಮತ್ತೆ
ಹ್ಮಞ ಎಲ್ಲರೂ ಆರಾಮದಾರ
ಹ್ಮ್ ಹೇಳವಾ
ಏನ್ ಹೇಳವ ನಾನು ನಮ್ದ ಏನು ಏನಿಲ್ಲ ನೋ ಟಿವಿಯ ಸಮಾಚಾರ ಹೇಳ್ಬೇಕು ಹೊಸ ಸಮಚಾರಗಳು
ನೀವೇ ಹೇಳ ನಮ್ಮಿದರು ಆನಳ ಮತ್ತಾಯಿ
ಎ ಸಂದ ಕವರಿ ದೀಪ ತಲ್ಲದೆನ ಇಪ್ಪ ಒ ನಾವು ಒಂದ ಒಂದು ಹತ್ತು ನಮ್ಗಾರ ಕೊಡ್ರಿ ಪುಣ್ಯ ಬರ್ಸ ನಿಮ್ಗೆ
ಬ
ಬಾ ಬರ್ರಿ ಮನೆಗೆ ನೀವ್ ಮನ ಯಾಕ ಬರ ನೀವ ಕೊಡ್ರ ಅವ ಮನೆ ಹಾಕ ಕೋಿ ನೀವ ಏ ಚನ್ನಾಗ್ ಬರ್ತೀರಿ ಹೇಳ ಬರ್ ಕೌದಿ ಉಳಿತ ನಮ್ಮ ಮನ್ಯಾಗ
ಹ್ಮ್ ತಾಯಿ ತೊಳದ್ರ ನಮನೆ ಕೇಳಕ್
ಕೇಳಿದೆ ಏನು ಕೊಡ್ತೀವಂತ ಏನಿಲ್ಲ ಅಂತಾಗ ಸಾವಕರ್ಗಳಂತೆ
ಎಲ್ಲಿಂದ ಕೊಡವನ ತಾಯಿ
ಹೊಲಸಿ ಏನೋ ಹೊಲ್ಸಿನಂತಲ್ಲ ಹೆಂಗೊಂದು ಹೊಲಸಿ
ಹೊಲ್ಸಿಯೋ ಮನ ಅರ್ತ ಇಟ್ಟಿದ ಎಲ್ಲ
ದಾ ಎ ಸಲ್ ಚೀನ್
ಒಂದು ತೊಳಸ ಏ ನಕೇನ್ ಹೊಲಸ ಆದರ್ಷ ನಕ ಕೊಲಸ ನೀ
ಶಿರನೆ ಹ ಶ್ರೀಮ ಹೊಲ್ಸದ ಹೊಲ್ಸದ ಅಂತೇಳಿ
ಸೀರೆಕಾಯ ಯಾನು ಬಡ್ತಿ ಬಡ್ತಿ ಇದುು ಹ್ಮ ಮಾಡಡಿ
ಬಟ್ಟಿ ಅಂಗಡಿ ಇಟ್ಟಿದ್ದಲ್ಲಿ ಏನಾಯ್ತು ಬಟ್ಟೆ ಅಂಗಡಿ ಹ್ಮ ಹ ಏಟ್ಲಾಗೋಯ್ತು ಹ್ಮ್ ಹ್ಮ್ ಬಟ್ಟೆ ತರ್ತಿಯನ್ನು ಈಗ ಎಲ್ಲಿ ತರ್ತಿ ಎಲ್ಲಿಂದ ಹ್ಮ್ ಹೋಗ ಯಾವೂರು ತಾಳಿಕೋಟಿ ಬಿಜಾಪುರ್ ಹ್ಮ್ ಚಲೋ ಸಿಗ್ತಾನೆ ಬಟ್ಟಿ
ಹ್ಮ್ ಚಲೋ ಸಿಕ್ತಾವು
ಹ್ಮ ನಮ ಒಂದೆಡ್ ಸೀರೆ ಕಟ್ಕಸ್ರವು
ಸೀರೆ ಕಟ್ಕಸ್ತೀವ ರೊಕ್ಕ ಕೊಟರ್ಸಿ
ಸಿ ಪಿಸು ಭಲ
ಅೌದೌ
ಏನು ರೊಕ್ಕ ಕೊಟ್ಟಂಗಂತ ಬ ಅ ನಮ ಒಂದ ಹೇಳ ಕಳ್ಸ್ರಿ ನೋಡಮ ಎಂತ ಅದ ನೋಡ್ತಿ ಅಲ್ಲಾ ನೋಡ್ತೀನಏನ್ ನಮ್ಗಿನ್ ಬೇಕಾಗಲ್ಲ ನಿಮ್ಮ ಬಟ್ಟೆ ಹಳೆಲ್ಲ ಸುಮ್ ನೋಡ್ತಿ ಇಷ್ಟಾದ್ರೆ ತಗೋತಿಲ್ಲ ಬಲ ಏ ನೋಡಕ್ ಹರ್ಬೇಕ ಏನ್ ಬರವ ನೀವ ಹ್ಮ್
ಇಕಂದಕ ನಂಬಲ್ಲಿ ನಡಲ್ಲ
ಕೊಡ್ಬೇಕ ಪ ಹೊಸ ಕೊಡ್ಬೇಕ ಪ್ರೇ ಕೊಡ್ಬೇಕು ನೀವು
ಎತ್ರಿ ಆತಂತ ಇರ್ತೀವ ನಾವ ಅಲ್ಲಿ
ನಮಗಂತ ಪ್ರಯೋಗ ಕೊಡ್ಬೇಕು
ನಿಮಗೆ ಯಾಕ್ ಬರಿ ಕೊಡವಕ್ ನಾವು
ಹ್ಮ ಹಂಗಾರ ಮಾಡುವ ನಿಮ್ ಇಷ್ಟ ನಿಮ ಇಷ್ಟ ತವ
ಹ್ಮ್ ಹೆಂಗ ಮಾತಾತಿದ್ರ ನಸಚ್ತಾರ ಮಕ್ಕಳ ನಮಗ್ ಬಯತಾರ
ಸಸ್ತ ಮಕ್ಕಳು ಹೇಳಳ್ ಕೊಡ್ತಾನೆ ಹೇಳರು ಕೊಡ್ ಕೊಡ್ಬೇಕು ಹೋಗಪ್ಪ
ಹಲ್ಲ
ಹ ನಾನು ಹೇಳೆ ಕೊಡ್ತೇನಾ
ಹಏ ಕೊಡ್ಬೇಕು ಕೊಟ್ಟ
ಚಲಬಡ ನು
ಹ್ಮ್
ಹ್ಮ್ ನೇತಾಯ ಅದಕ್ಕ ಗಪ್ಪ ನಮ ಕೊಡ್ ಹ ಥರ ನಾವು ಅಂದಕೊಂಡೆ ಇಲ್ಲ ಇಲ್ಲ ಬಿುಟ್ಟ ಕನ್ಸ್ಕೊಂಡಬಡ್ಲನ್ನಲ್ಲ ಹ್ಮ್ ಹ
ಹ್ಮ
ಆಯ್ತು ಅರೋ ಹೆಂಗಾರ ಮಾಡ್ರಿ ನಿಮ್ ತಿಳದಂಗ ಮಾಡ್ರಿ
ಹ್ಮ್
ಹ್ಮ್
ಒಗೆ ಮಾಡೋ
ತಿಗ್ದಂಗ ಮಾಡ್ರಿವ ನಿಮ್ಗೆ ಹೆಂಗರ ಕೊಡ್ರಿ ಕೊಡರ ಕೊಡ್ರಿ ಬಿಡರ ಬಿಡ್ರಿ ನಿಮ್ಮ್ದೇಏನು ಆಚೆ ನಮಗೆ ನಮ್ದ ಎಲ್ಲ ಮನ ಆರಾಧ ಮೇಕಲ್ಲ್ದಲ್ಲ ನೋಡವಾಗ ನಿಮ್ಮನ್ನ ಟೆಸ್ಟ್ ಮಾಡ್ಬೇಕವಾ ನೀವು ಹೆಂಗ್ದೀರಿ ಬೀಗ್ರಂತೆೇಳ
ನಾ ಹಂಗನ್ ಕೇತೇಲ್ಲ ನಾವು
ಉಪ್ಪನ ಕೊಡ್ತಾರೇನ ಇಿಲ್ಲ ಅಜ್ಜಿಬ್ ಬರದಾರ ಏನ್ ಹೆಂಗ ಅದಾರ ಕೇಳ್ಗಣ ಕೊಡ್ತಾರ ನಿಮ ಟೇಸ್ಟ್ ಮಾಡಕ ಮತ್ತು ನಮಗೇನು ಬೇಕಾಗಿಲ್ಲ
ಹ್ಮ
ನಿಂಪುನ್ನಾಯನ್ನಮಡ ಇಕ್ಕಡೆ
ಹೌದಾ
ಹ್ಮ್ ಸ್ವಲ್ಪ ಈಗ ಗಾಳಿ ಬಿಸಾಕತ್ತ ನೋಡೋಕ ನಮ್ಮ್ ಕಡೆ ಮಾಡದ ಗದ ಹ್ಮ್ ಎಷ್ಟು ಸೆಕಿ ಶೆಕಿ ಹೊಡಿತಿದಾವವು ಒಂದ್ ಮುಂಜೇಲಿಂದ ಈ ಸಂಜೆ ನಾ ಇ ಆಾರ ತನನು
ಅೌದುುವ
ದಗಿ ದಗಿ ದಗಿ ದಗಿ ಅ ನ ಮಸೆ ಅನ್ನವು ಬರು ಬಸ್ತ ತಮ್ಮಯ್ಯ ಹ್ಮ್ಗಗ ಬರೋ ಹೌದಸ್
ಹ ಹೋಗ ನಂಗೆ ಹೇಗ ಹಾ ಹೇಳಡವ ನಾನು